ಬಬ ಬ ಅಡಿ ಓ ಮ ಡ ಪಾರ ನಲ್ಕ ಬ
ಹೇಳಳ
ಏ ಹೇಳಪ್ಪಾ ಏನಾರ ಸಲ್ಯೂಷನ್ ಹೇಳ ಅವ್ರಗ ದೇವ್ರಿಗ ಎಲ್ಲಿಇರೋದು ಏ ನಿಮ್ದಾ ಎ ನಮ್ಮ ದ ನಮ್ದ ಏ ಒಕ್ಕವತ್ತಾಗ ರಾ ಕಮ್ಮಿ ಬರ್ತಾವಲ್ಲಾ ದುಡ್ಕೊ ಬರ್ತನಿ ಹೋಗಿ
ಬರಕತಿ ಏನ ಇಲ್ಲ
ಬಂದ ನೋಡಿ ಈಗ ಏ ಬನೋ ಅ ಇದ್ರಾಬೇಕ ಕ್ರಾಸನಕ್ಕ ಓರ್ಟಿನಿ
ನಾನ ಬಿಡ್ತ್ ನೋಡಿ ಮನಿ ಬಾ
ಅಲ್ಲ ಏನ್ ನಮ್ಗ್ ಸೊಲ್ಯೂಷನ್ ಹೇಳ್ರ ಮರ್ರಿ
ಅಲ್ಲಿ ಆತನ್ ಮುಂದ್ ನೀನ್ ಇದ್ದ ಅಂದ್ರ ನಾವ್ ಏನ ಕರ್ಕೊಂಡ ಮಾತಾಡಿದ್ವಪ್ಪ ನೀನ ಇಲ್ಲ ಅವ ಇಲ್ದಾನ ನಿಂದ ಬಾಳ ಹೆಚ್ಚೆ ಹೆಚ್ಚೆಡುವಂತಾನ ಅದ ಮತ್ತೆ
ಏ ಬರ್ತ್ ನೀವ್ತ್ ಬರ್ತ್ ಅದ ಆಗದ ಆಗಲಕ್ಕತ ಜಾಸ್ತಿ ಬೇಯತ ಅಂದ್ರ ಸರಿ ಹೋಡ್ರೆಕೆಡ್ತು ಬಿಡ್ರಿ ಅದ್ರದಏನ್ ಟೆನ್ಷನ್ ತನ್ ಹೋಬ ಬಿಡ್ರಿ ನಮ್ಗು ಯ ಇದು ಇಲ್ಲ
ಮಾಡಿದ್ರ ಮೈ ತುಂಬಾ ಕೆಲಸ ಅದ ಅಲ್ಲಾ ಮಾಡಿದ್ರ ಮೈ ತುಂಬಾ ಕೆಲಸ ಅದವು
ಕಡಿಮಿಯದಾ ಕೆಲ್ಸ ಅವಂಗ ಕೆಲ್ಸ ಏನ್ ಬಿಡಪ್ಪ ಈಗ ಕಂಟಿನ್ಯೂ ಎರಡು ಮೂರ್ ತಿಂಗಳು ಇರ್ತಾವಂದ ಆ ಮತ್ ಬೇರೆ ಇಲ್ಲ ಬಂದ್ ಗಡಲ್ಲ ಹೋಗದಾ ಒಂದಿಟ ಆ ಸಣ್ಣ ಪುಟ್ಟ ಇರ್ತಾವೋ ಕೆಲ್ಸ ಮುಗ್ದ ಮುಗದ ಆಯ್ತ ಹಂಗೇನ ರ್ಪ್ರೆಷರ್ ಕೆಲ್ಸ ಇಲ್ಲ ಬಿಡ ಯಪ್ಪಾ ಬಂದ ಮೇಲೆ ಇಲ್ಲಿ ಕೆಲಸ ಕೆಸ ಮಾಡಬೇಕಲ್ಲ ಯಾವ್ದೋ ವರ್ಕ್ ಮಾಡಬೇಕಲ್ಲ ಆಟಾ ಸಿಂಪಲ್ ಅದ್ರಕ ಇಳಿ ಕೊಡವಲ್ತದ ನಮ್ಗ ಬ್ರೈನ್ ಯಾವ ರೀತಿ ಟಚಿಂಗ್ ತಗೊಂಡ ಅದನ್ನ ಸಾಲ್ವ್ ಹಾ ಹಾ ಅವ್ನ್ ಏನ್ ಐತಾಲೆ ಆವರ್ತಾಗ ಅದ್ನೇಲ್ಲಾ ಇದು ಮಾಡಕ್ ಬರಂಗಿಲ್ಲ.
ಏನ
ಏನೇನ ಗ್ರೂಪ್ನಾಗ ಕಳ್ಸಿದಿ ಅಲೋ ಏನ ಅದ
ಯಾಡ್ ಆಗೈತ ನೋಡ ನಿನ್ ಇದರ ಮ್ಯಾಗ್ ಹಾಕಿಬಿಟ್ಟೀನಿ ತಗೋ ನಿನ್ನ ಜರ್ಸಿ ನಂಬರ್ ಮೂವತ್ತಾರ ಅಲ್ಲ ಜರ್ಸಿ ನಂಬರ್ ತೊಂಬತ್ತ ಎಂಟ ಸೈಜ್ ಮೂವತ್ತಾರ ಹಾಕವ್ನೇ.
ಏ ಮೊವತ್ತಾರ್ಲೆ ನಿಮ್ಮು ನ ನಂಬರ್ ಬ್ಯಾರೆ ಹಾಕ್ಲೆ.
ತೊಂಬತ್ ಎಂಟ ಹಾಕೆನಿ.
ನನ್ ನಂಬರ್ ಬ್ಯಾರೆ ಹಾಕ್ರೆ
ಯಾವರೆ ಹಾಕ್ತಿರಿ ಜೆರ್ಸಿ ಇವಂದ ತೊಂಬತ್ ಎಂಟ ಹಾಕೇನಿ
ಎರಡು ಸಾವಿರದ ಒಂದ್ ಎರಡು ಸಾವಿರದ ಒಂದ್ ಹಾಕ್.
ಏ ನಿನೌನ್ ಹಚ್ಚ ಮಗ ಅದ ನಂಬರ್ ಏನ ಅನಾ ಐತೆ ನಂದ ಇಪ್ಪತ್ತೆಂಟ ಹಾಕೆದಿ.
ಅಯ್ಯೋ ಯೋ ಮರಾ ಏ ನಂದ ಯಾವತರ ಚಲೋ ನಂಬರ್ ಹಾಕೋಗಲೇ ಡಬಲ್ ಹ
ತೊಂಬತ್ತೆಂಟ ಹಾಕೆನಿ ಅದ ನೋಡ್ರೆ ತೊಂಬತ್ತೆಂಟ ಎಂಟನೆಯದು ಅದ. ನೈನ್ಟಿ ನೈನ್ ಅಲ್ಲೇ ತೊಂಬತ್ತೆಂಟ ಹಾಕೆನ್ಯಾ ನಿಂಕೆಯಂದು ನಂದ ಎಂಬತ್ ಮಂಜು ನಂದ ಏ ಇಬ್ರು ತಾ ಅದರ ಮ್ಯಾಲ್ ಇಬ್ರೂ ದ ಹೋಗಿ ಅದರ ಮ್ಯಾಗ್ ಒಂದೊಂದು ಹಾಕೊಂದ ಹಾಡಕ ಹೋಗ್ ಹ ನಿಮ್ ಲಾಸ್ಟ್ ನಿಮ್ ಲಾಸ್ಟಕನ್ ಬರ್ರಿ ಅಂತ ಹೇಳಿ ಹಂಗ ತೇಲಿ ಓಡ್ಸಿ ನಂದ ಎಂಬತ್ತೆಂಟಕ ನಿಂತತ ಎಂಬತ್ತೆಂಟ. ತೊಂಬತ್ತೆಂಟ ಹಾಕಿನೀ ಸ್ ಕಾಂತ ಅಂತ ಹಾಕಿದಿ ಹೆಸರ.
ಹಾ ಹಾ ಹಾ ಹಾ ಹಾ ಹಾ ಏನಂತ ಹಾಕಿ.
ಎಸ್ ಕಾಂತಾ.
ಹಾ ಹಾ ಹಾ ಹಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್.
ಅದ ಯಾಕೋ ನಂಗ ಅಡ್ಜಸ್ಟ್ಮೆಂಟ್ ಆಗ್ಲಿಲ್ಲ. ನಾ ತಂದದ ಹಾಕಿನೀ.
ಸ್ ಕಾಂತಾ ಆರ್ ಎಮ್ ಡಿ.
ಅದ್ನ ಹಾಕ್ಬೇಕ್ಲೆ ಕೆಡಿಯ. ಹಾ ಇಬ್ರುದು ಒಂದ ಸೈಜ್ ನಾವೇನ್
ಹಾ ಕೆಡಿ ಆರ್ ಎಂ ಡಿ.
ಹಾಕ್ಸ್ಬೇಕಂತ ಮತ್ತ ಅದ್ನ ಹಾಕ್ಸ್ಬೇಕಂದೇ. ಅದ್ನ ಹಾಕಬ್ಯಾಡ ಅದ ಕೆಡಿ ಆರ್ ಎಂ ಡಿ ಹಾಕಿಬಿಡ ತಡಿವುಗಾ ನಿಯಮ ಹೆಸರ ಅಂತ ಗುಣ ಅಂತಂದೆ. ಅದ ಬ್ಯಾಡಾ. ಕೇರ್ಮ ಕೇ
ಹ ಹ್ ಮತ್ತ ಕೆಳಗ ಪ್ಯಾಂಟ್.
ಪ್ಯಾಂಟ್ ಇಲ್ಲ ಟಿ ಶರ್ಟ್ ಹಾಕಾ ನಾಳಿ ನೈಟ್ ಪ್ಯಾಂಟ್ ಇದ್ರ ಬರುಮುಂದ ಬಿಡಿ ಇಬ್ರಿಗೂ.
ನೈಟ್ ಪ್ಯಾಂಟ್ ಅಲ್ಲಾ.
ಹ
ನಾಳೆ ಅ ಚಲ ಹ ಏ ಅವ ಎಲ್ಲ ರುಬ್ಬಿ ಅವನೇ ನ ಇದಕ್ ಇಲ್ಲ ಅಂವ. ಬಸ್ಸೇ ರುಬ್ಬಿಬಿಡಿ ಅವನಾ.
ಹೌದೇನ.
ನೈಟ್ ಪ್ಯಾಂಟ.
ಮತ್ವಾ ಇವತ್ತು ಇವತ್ತು ನಾಯ ಬರ್ತಾವ ಬೆಳಿಗ್ಗೆ ಬಂದ ಅವನ ನಾಯ್ ಬರ್ತಾವ ಹ ಇ ಮಾರ್ಕರ್ ಸಿಗ್ನೇಚರ್
ಹಾ ಹಾ. ಏ ಹೊಡಿಸಿಕೊಂಡಲೇ ಅಲ್ಲಾ ಮತಿಗ. ಮತ್ತ ನಾವ್ ಯಾರ್ಯಾರು ಪ್ಲೇಯರ್ಸ್ ಯಾರ್ಯಾರ ನಿಮ್ಮೊಳ್ ನೀವು.
ಫೋಟೋ ಆಕೀನಲ್ಲ ನಿನಗ ಅಷ್ಟೆ.
ಮತ್ತೆ ಅವ್ರರು ಫಸ್ಟ್ ಏರ್ನಾರ ಆರ್ ಜನ ಅದ ಅಂತೆಲ್ಲ ನಾವು ಆರ್ ಜನ ಆಗ್ಬೇಕು ಅವ್ರ ಐದ್ ಜನ ಆಗ್ಬೇಕಪ್ಪ.
ಐದ್ ಜನ ಅದಾರ ಹುಡುಗುರ್ ಐದ ಜನ.
ಐದ್ ಜನಾನ. ನಾವ್ ಆರ್ ಜನ ಆಗ್ಬೇಕ ನಾವ್ ಏನ್ ಹೋಗ್ರ ನೆಕ್ಸ್ಟ್ ಅವರು ಆಡ್ತಿರ್ತಾರ ಒಂದ್ ಮ್ಯಾಚ್ ಆದ್ರ.
ನೋಡ ಮಾಡ್ ನಡ ಹ
ಸೈಜ್ ಕರೆಕ್ಟ್ ಹಾಕ್ರೆ ಡ್ರೆಸ್. ಈ ನಮ್ದು ಪ್ರಾ ಪ್ರಾಜೆಕ್ಟ್. ಮುವತ್ತಾರ ಆಗ್ಬೋದ ನಿನಗ.
ಇಬ್ಬರೂ ಒಂದಾ ಹೈಟ್ ಇದಿವಲ್ಲ ಆಗ್ಬೋದು
ಆಗ್ಲ್ ಬಾ ಆಗ್ಲ ಆಯ ಅಲ್ಲಿನು ಒಂದ್ ತಾಸ ಹಾಕ್ಕಂಡ್ ಅಡ್ಡಾಡಕ್ ಬರ್ತೇ. ಅಲ್ಲೇ ಇದ ಇದನ್ ಚಾಟ್ ಹಾಕ್ಯಾರೆನ.
ಯಾವದ. ಮ್ಯಾಚನ್ನ ಇನ್ನ ಮಾಡಿಲ್ಲ ಅವ್ರೇ ತಿರ್ವತ ಇನ ಹಾಕಿಲ್ಲ ಇನ್ನ ಹಾಕಿಲ್ಲ.
ಹ್ಮ್ ಹ್ಮ್ ಹ್ಮ್
ಹೊರ್ಬೋದು ಬಂದ್ನಾ ಜಲ್ದಿ ಬಾ ಇವ
ಹ್ಮ್
ಆಗಬಿಡೋದು ಇವತ್ತು. ಮುಂಜ್ ಮುಂಜಾನೆ ತಯ್
ಆಡಕಲ್ಲ
ಹಾಂ
ಪ್ರಾಕ್ಟೀಸ್ ಹೊಯ್ಬಿಡಣ್ ರೀ ಮತ್ತೆ
ಹೂಂ
ತ್ರೋಬಾಲ್ ಆಡ್ತಾಯಿದ್ದಿ
ಹೇ ಇಲ್ಲಮ
ಬಾ ಬಾಲಿಂಗ್ ಅಂತೇನಿಲ್ಲ ತ್ರೋಬಾಲ. ಎಕ್ಸ್ಟ್ರಾ ಇಡ್ಸ್ ಬೇಕ್ಲೇ ಓವರ ಯಾಕಂದ್ರಾ ಬ್ಯಾಟಿಂಗ್ ಸಿಬೇಕ.
ಹ್ಮ್
ಇವಾಗ್ ಬ್ಯಾಟ್ರು ಅಲ್ಲ ಟಾ ಟ್ಯಾಬು
ಆ
ಅವನಿಗ್ ಶೇ ಹೋಗಿತ್ತು ಹೊಗ್ದಿದ್ದತ್ತಾಗ ನಿನ್ನೆ. ನಿನ್ನೆ ರಾತ್ರಿ ಹೋಯ್ಗ್ ಬಿಟ್ದೆ ಡಿಸ್ಪ್ಲೇ ಅವಾಗ್ಲಿದ ಹೋಗಯ್ತದ. ನಿನ್ ಬಾಲಪ್ಪ ನಾವ್ ಬಂ ದ್ವಲ್ಲ ಅವಾಗ ಫುಲ್ಲು ಹೋಯ್ಬಿಟ್ದೆ. ಅದ್ನ ಹಾಯ್ಕೊಂ ಬಂದೀನ್ ಈವತ್ತಾ.
ಟ್ಯಾಬ್ಗ್ ಹಾಯ್ಕೊಂ ಬಂದಿದೀನ್ ಈಗವನ ಈ ಟ್ಯಾಬ್ ಹಿಡ್ಕಬಂದ್ ಆ
ಟ್ಯಾಬುನು ತಗೊಂಬಬಿಟೀನಿ ಅತಾಗ ಒಕಾಟ ಫೋನಲ್ಲಿ ಒಕಾಟತಾಗ
ಚುಂಟಿ ನಕ ಮಾಡ್ತ ಇದೀನ ಅವರಕ
ಕೀ ಓನು ಟ್ಯಾಬ್ನಾಗ್ ಹಾಕ್ಯೊಂಡು ಏನಾರ ಇದನ್ ಮಾಡ್ಬೇಕಂತ ಬಂದಿದೆ ಅಷ್ಟ ಏನಂದ್ರ ಇದನ್ಲೇ ಏನರ ಬರಿಬೇಕು ಯಾವ್ಗ್ ಹಾಕ್ಯೊಂಡು ಅವ್ ಸಿಮ್ ಕಿತ್ತಿ ಯಾವ್ದುಕ್ ಹಾಕ್ಯೊಂಡ್ರು ಡಾಟಾ ಇದ್ಯಲ್ಲ ಹೆಂಗಿದ್ರು ಅದು ವಿ ಐ ಸಿಮ್ನಾಗ ಒಂದಿಷ್ಟ್ ಸರ್ಚ್ ಮಾಡಿ ವರ್ಕ್ ಮಾಡ್ಬೇಕ್ ಅಂತಂದು ನನ್ ಪ್ಲಾನ್ ಇತ್ತ ಅದ ಹೋಗದ್ಲ ಅಲ್ಲಿ ಬಣ್ಣ ಪ್ಲೈವುಡ್ನೇರ್ಲೆ ಸೊಕೇಸ್ ಮಾಡಕ್ ಬರ್ತಾರಲ್ಲ ಅವ್ರರು ಬಂದಿದ್ರ ಅದೆ ಎಪ್ಪತ್ ಸಾವ್ರ್ ರೂಪಾಯ್ಗ್ ಮುಗ್ದಿರ್ತದ
ಹಾಂ
ಅವ್ರ್ ಗೆ ಮಾತ್ ಕೇಳೋದ್ರಾಗೆ ಆಗ್ಬಿಡ್ತ್ ನಮ್ಮದ.
ಪೂರ ಪೂರ ಅದು ಯಾವ್ದ ಪಿ ಎಸ್ ಪಾಸ ಪಿ ಎಸ್ಸೂ ಶೀಟ್ನ್ಯಾಗ್ ಲಿಸ್ಟ್ ನ್ಯಾಗ ಹೆಸರ್ ತಳನಿ ಅಂದ್ರ ನೀ ಪ್ರಾಜೆಕ್ಟ್ ಮಾಡದೇ ಬೇಡ ನೀ ಸಿ ನೀ ಓರಿಯೆಂಟ್ಗ್ ಅಟೆಂಡ್ ಆಗು ನಾನ ಮಾಡ್ಸ ನಾನ ಮಾಡ್ಸ್ ಕೊಡ್ತೀನ್ ಆಮೇಲ್ ನಿಂದ
ಯಾರ?
ಮಂಜಾಬ್ ಸರ ಸ್ಪಿಷಲ್ ಲಿಸ್ಟ್ ನಾಕೊಡ್ಬೇಕಂತೆ ಏನ ಅವ್ರ್ ಲಿಸ್ಟ್ ಕೊಡ್ತಾರಲ್
ಅಲ್ಲೇ ಏ ಯಾದರ್ದ?
ಯಾಕ್ಕೆಂದು
ಎಂ ಎಲ್ಲಿದ್ದಿಲ್ಲ ನಿಮ್ದು ಯಾಕೋ ಇದದು ಆಗತ್ತಲ್ಲ ಹಾ